ಅಲ್ಲ ನಿನವು ಎರಡು ಹೋಗಿವ ನೀವು.
ಎಷ್ಟೋಗವ ಗೊತ್ತ ತ್ತಿಲ್ಲ ಮೊದ್ಲ ಐದಿದ್ದ ಆರ ಇವಾಗ ಎಷ್ಟು. ಎರಡ ಆಗವ ಎಂಟ್ ಅಂದ್ರೆ ಒಂದ ಒಗೆದ. ನಿನ್ನೆ ಒಂದು. ನಿನ್ನೆ ಒಂದು ಇವತ್ತೊಂದೋಗೆದಂದ್ರು.
ಎರಡೋಗ್ಯವ.
ಹ್ಮ್
ಇರ್ಲಿ ಇಲ್ ಬಿಡು ಇರ್ಲ್ ಬಿಡು ರಿಫ್ರೆಶ್ ಮಾಡಿ ಹಾಕಿದಲ್ಲ.
ರಿಫ್ರೆಶ್ ಮಾಡಿ ಫಿಫ್ಟಿ ಅದ ರಿ ರಿಫ್ರೆಶ್ ಮಾಡಿದಾಗ ಏನ್ ಬರಕತ್ ಗೊತ್ತಾ. ಅಲ್ಲಿ ರಿಫ್ರೆಷ್ ಮಾಡಿದಾಗ ಏನ್ ಬರಾಕತ್ತ ಹೇಳ್ಲ್ಯಾ.
ಅದಿದರಲ್ಲ. ಹ ರಿಫ್ರೆಶ್ ಮಾಡಿ ಹಾಕಿನಿ ಹಾಕದ. ಹಿಂಗ ಬರಕತ್ತಿ ಅದು ಅದ ಏನ ನ್ಯೂ ಟಾಸ್ಕ್ ಬಂದರ್ ತರ ಬರಕ್. ಆತ್ತೆದ ಬರದೇನು.
ಮೈಕ್ರೋಫೋನ್ ಆನ್ ಮಾಡಲಂತದ್ಲೇ.
ಮೈಕ್ರೋಫೋನ್ ಆನ್ ಇಡ್ಲಕ ಅಂದ್ರ ಮಾ ಮೈ ಮಾತಾಡಕನ ಹೆಂಗ ಬರ್ತಲ್ಲಿ ಒಂದ ಸ್ವಲ್ಪನ ಫಿಫ್ಟಿ.
ನಂದ ನಾನ್ ಪ್ರತಿ ಸಲ ಹಂಗೆ ಕೇಳುತ್ತಂಗನ ಲ್ಲೇ ಕೇಳು ಪ್ರತಿ ಸಲ ನಂದು ಹಂಗೆ ಕೇಳತ್ತ.
ತಿಲ್ಲೇ ನೀನು.
ಲೇ ತಿಕ್ಕೊಳ್ಯ ನನ. ನಂಗೆ ಕೇಳಸ್ತಾ ಎಲ್ಲ ಕೇಳತ್ತಾ. ನೀನು ನಂಗೆ ಕೇಳ್ತ ಅಂತ ಮಾಡಿನಿ ನಾನು.
ನೀನು ಇಡದ್ರ ಮ್ಯಾಗ ಇರ್ತದ ಆಸ್ಕ್ ಎನಿ ಟೈಮ್ ಅಂತ ಓತ್ತಿರ್ತಿದಿ.
ಹಾ ಮತ್ತೆ.
ಅದಕ್ಕೆೇ ಆಸ್ಕ ನನಗ. ಹಲ್ಲೋ ಕೊಟ್ಬಿಟ್ಟು. ಕೊಟ್ಟೀನಿ ಈ ಆಪಿಗೆ ಎಲ್ಲ ಅಲ್ಲೋ ಕೊಟ್ಟೀನಿ.
ಹಿಂಗಾಗಿ
ಗ
ಊ ಎಂಗೇನಂದ? ಈ ನ್ಯಾಯಕ್ಕೆ ನುಡಿಗಾಳೆನ್ ಹೆಂಗಪ್ಪಾನ ರೆಕಾರ್ಡ್ ಬರಿಬೇಕಂದ್ರೆ ನಾನ್ ಲ್ಯಾಬ್ಗೆ ಅಟೆಂಡ್ ಆಗಿರ್ಬೇಕಪ್ಪ. ಫಸ್ಟು. ಏನಾಗಿರ್ಬೇಕು ಲ್ಯಾಬ್ಗೆ ಅಟೆಂಡ್ ಆಗಿರ್ಬೇಕು ಆಗಿದ್ಲ ಮತ್ತೆ
ಸೆಂಡ್ ಮಾಡಿರ್ತಾರಲ್ಲ ಈ ಗ್ರೂಪ್ಗೇ ಈ ಗ್ರೂಪ್ ನೋಡ್ಬರಿ.
ಅಷ್ಟು ಚೆಂದ ಕಾಲೇಜ್ ಮಾಡಿದೇನ್ಲೇ ನಮಗ್ ಸೆಂಡ್ ಮಾಡಿಡಕ.
ಅಂದ್ರ ಆಬಬಬಬ ಅಂದ್ರ ಸೆಂಡ್ಮಾಡುದ್ಲೇನು.
ಲ್ಯಾಬ್ ಬ್ಬ ಮಾಡ್ಸಿವಲ್ಲ ಅಂತಾರವ್ರು.
ಅಂದ್ರ್ ನಾವ್ನಾವ್ ಮಾಡಿದ್ದೆ ಬರ್ಕೊಬೇಕೆನು.
ಗೊತ್ತಾಯ್ತಾ ನಾವ್ ರೆಕಾರ್ಡ್ ಎದಕ್ ಲೇಟ್ ಆಗಿಬರಿತೀವಂದ್ರ ಇದಕ್ಕೆ ಲೇಟ್ ಆಗ್ಬರಿತೀವಿ. ಏನ್ ಮಾಡುವಾ ಫಿಫ್ಟಿ ಮತ್ತೆ ಅವ್ರಾಕ್
ನಮ್ ಲ್ಯಾಬ್ ನೋಡ್ ಇವತ್ತು ಲ್ಯಾಬ್ ಆಯ್ತಾ ಇವತ್ತು ನೈ ನೈಟ್
ನಮ್ಗ ಹಂಗ್ ಕಳಿಸಿದ್ರೆ ಅವಾಗೋ ಕಂಪ್ಲೀಟ್ ಇಡ್ತೀವೋ ಕಳ್ಸಲ್ಲ ಅಂತನೇ ಬಿಟ್ಟವವು.
ಹ
ಹಂಗ್ ಕಳಸಿದ್ರೆ ನ ಲ್ಯಾಬ್ಯಾಕ್ ಬ್ಯಾಕು ಇದು ಹುಡುಗುರ್ ಲ್ಯಾಬ್ ಸಮೇತ ಫೇಲ್ ಇಟ್ರ ಗೊತ್ತದೇಲ್ಲ್ ನಿನುಗ?
ಅವ್ನ್ ವೈವೊ ಒಂದ್ ಹೇಳಿಲ್ಲ ಏನು ಹೇಳ ಒಂದ್ ಸಬ್ಜೆಕ್ಟ್ನ ವೈವೊ ಹೇಳಿಲ್ಲ.
ವೖವನು ಹೇಳಿಲ್ಲ ಬಿಡು ಹೇಳದು ತಟ್ಟೇಲಿ ಇದ್ರೊಳಗ್ ಬಡ್ಸ್ತಾರೆ.
ಎಲ್ಲಾ ಮಾಡಿದಿನಿ. ಹವಾ ಹ ಹ ಹಾ
ಇದು ಬಡ್ಸ್ಯಾಕು ಬಡಸ್ ಚಾರ್ಜ್ ಇ ಬಡ್ ಸ್ವೀಟ್ ಬರಕಾಯ್ತದ್ನೋಡ್ಲೆ.
ಆಯ್ತಾಯ್ತ್ ಬ
ಹಲೋ
ಅದ್ರ್ ಕತೆ ಮುಗಿತ್ ಅವತಂದೆ
ಹೊಸ ಟಾಫಿಕತ್ನ ಕೇಳ್ಸತಿಯಾ?
ಆ ಮೋಡ ನೋಡೋನ್ಸಲಿ. ಹ್ಮ್
ಹೀಟಾಕಾಯತದ ಯಾಕ ಚಾರ್ಜು
ಸ್ವೀಟಾಕತ್ತ ಅಂದ್ರೆ
ಹಾ
ಅಲ್ಲೇರಿ.
ಏ ರಿಕ್ವೆಸ್ಟ್ ಮಾಡ್ಲ ಅದಕ್ಕ ಏನೇನ್ ಪ್ರಾಬ್ಲಮ್ ಅಂದ್ರೆ ಅದ್ರ ಕತೆ ಮುಗಿಯಕತ್ತೆತಂತರೆ.
ವಾಸ್ ಅದರ್ಕತೆ ಮುಗಿಯಕ್ ಬರ್ತದ.
ಹೌದಂದ್ರೆ ಬಾಳದಿನಾಯ್ತಲ್ಲ ಹಂಗಾಗಿ.
ಏ ಬಾಳ ದಿನ ಇಲ್ಲ ಅಲ್ಲಿ. ಇನ್ನು ಎರಡು ಆರ್ತ್ ತಿಂಗಳಾಯದ್ ಇವಾಗ.
ಆರ್ಥ್ ಆರ್ ತಿಂಗಳದು ವಾರಂಟ್ ಆದೇನ ಹಿಂದಕ. ತಕಂ.
ಏನ್ ಇಲ್ಲೇ ನ ಕರೆಕ್ಟ ಮಾತಾಡ ನನ್ ಪ್ರೆಂಡ್ಸ್ ಇದಕ್ಕೆ ವ್ಯಾರಂಟಿ ಕಾರ್ಡ್ ಇದೇನ.
ಹ್ಮ
ಹ್ಮ ತಡಿ ತಡಿ
ಎನಾಲೆ ಮತ್. ಯಾವ್ದೋ ಇನ್ನೊಂದು ಆಕತನ.
ಟ ಆಯ್ಕೆಲ್ಲ ಪಿ ಪಿ ರೆಕಾರ್ಡ್ ಕರೆಕ್ಟ್ ಆಯಕಿಲ್ಲ.
ಪಿ ಟಿ ರೆಕಡ್ ಕರೆಕ್ಟ್ ಆಗಿ ಪೊಲಿಸ್ ಕಂಪ್ಲ ಕೊಡು.
ಏನ್ ಹೆಂಗೆ ಕಣ್ಮುಚ್ಚಿಗಂದ ಬರ್ಬಿಟ್ಟಿದಿದ್ದಾರೆ ಎಲ್ಲ ತಪ್. ತಪ್ಪಾಯ
ಅಲ್ಲ ಪೊಲೀಸು ಕಂಪ್ಲೇಂಟ್ ಕೊಡ ಅಂತೆ.
ಬಂದೆ ಬುಡುತ
ಏನ್ ರಕ್ಕ ಬರಕ್ಕತ ಅನ್ಲೆ.
ನಿನ್ಗ ಒಂದು ಇದು ಕಳಸ್ತನೋಡು.
ಏನು.
ಅದು ಯಾವ ರೆಕಾಡ್ ಅಂತ ಕೇಳ ಯಾವ್ ಸಬ್ಜೆಕ್ಟ್ ಅಂತ ಹೇಳ ನನಗೆ ರೇಕಾಡ ಈಗ ಈ ನೋಡ್ಬಿಡು ಈಗ ನೋಡ್ಬಿ ಕಾಲೇಜ್ದು ಬಿಟ್ಬಿಡು.
ಏ ಇಲ್ಲ ನೋಡ್. ನೋಡಿದ್ರೆ ಅದೇನ ಆಗಲ್ಲ ನಾನ್ ಬ್ಯಾರೆ ಅವಾಗ ನಿಂತ ಗೇಮ್ ಆಟಾ ಆಡ್ಕಂತ
ಹ್ಮ್ ಅದ ಅಂದ್ರ ನಿನ್ನೆ ಏನ್ ಏನ ಆಗಿತ್ತು ಅದ ಪ್ರಾಬ್ಲಮ್ ಏನ ಅದ್ ಗೊತ್ತಾಗ್ಲಿಲ್ಲ ಡಿಟರ್ಮಿನೇಷನ್ಸ್
ಇನೊಂದು ಟಾಸ್ಕ್ ಬಂದೆ ಇಲ್ಲ ಅದು ಟಾಸ್ಕ್ ಓಕೆ ನಾ
ಸೆಗ್ಮಂಟಷನ್
ಹೆಂಗ್ ಗೊತಾಯಿತು.
ಅದು ಸೆಡ್ಮೆಂಟೇಶನ್ ಅಂತ ಎಲ್ಲ ಫಿಸಿಕ್ಸ್ಲ್ಲು ಕೇಳತ್ ಮೈತ್.
ಡಿಟರ್ಮಿನೇಷನ್ ವಿಸಕ ಸಟಪ್ ಸಿಮ ಬೈ ಯೂಸಿಂಗ್ ಬಾಸ್ಕೆಟ್ ವಿಸಕಟರ್
ಪರಾಠೆ ಬಿಕರ್ ಎಸ್ಟನ್ ಮಜಲಿಂಗ್ ಸಿರೋಟ್. ಹ್ಮ
ಈ ಪ್ಯಾನ್ಸ ಕತೆದನ್ ನನಗ್ ತಳಗ್ ನೋಡಿದಂಗೆಲ್ಲ.
ಏ ಗೊತ್ತಿಲ್ಲ ಬುಡು.
ಪಿ ಪಿ ಕೊಕೋನೆಸಿ ಒಂದು ದೆ ಒಂದೇ ಒಂದೇ ಗ್ರೂಪು.
ಪಿ ಪಿಲಕ್ ನನಗ್ ಕಾಗ್ನಸಿನ ಅನ್ಸಕ್ದಲ್ ನೋಡ ಅ ರಾಗಕಾತ್ಂತ ಕಾಗನಸೆವ ಬರ್ತದ. ಇದು ತಳಗಾಕಿದ್ದು ಪೀಪಿಬುಡು. ಡಿಟರ್ಮಿನೇಷನ್ಸ್ ಆಫ್ ವಿಿಸ್ಕಾಸಿಟಿ ಆಫ್ ಸಿಮಿಸಾಲಿಡ್. ಯೂಸಿಂಗ್ ಹಮ್ ಇಸ್ಕೊ ಮೀಟರ್.
ಹಾಗಿಂದು ಪಿ ಪಿಫಿಫ್ಟೆ.
ಅಸ್ಲತ. ಹ್ಮ್ ಹ್ಮ್.
ತಳಗಿಂದು ಪೀ ಪಿಯ.
ಈಗ್ ಜಷ್ಟಾಕಿರದ?
ಹಾ ಇವಾಗ ಜಸ್ಟ್ ಹಾಕಿದ್ದಿದ್ದು ಪೀಪೆ. ನಯಕಂದು ಗೊತ್ತಿಲ್ಲ. ಅದಾಗಿಂದ್ ನನ್ಗೆಯಾಕ ಪೀಪಿಲ್ಲ.
ಅಲ್ಲಿ ಗಿರದು. ಬರಿ ಬರಿ ಯಾರ್ದ ಇಸ್ಕೊಂಡ್ ಬರ್ದಿರದು
ತಪ್ಪ ಮಾಡಿದ್ ಮೆಚ್ಚಿಸಕೊಂಬರೋದ್ ಬಿಟ್ ನೀ ಏನ್ ಮಾಡಿದ್. ಫೋರ್ತ್ಸೆಮ್ಮಾಗ ಪಿ ಯು ಸಿ ಬರ್ತ ಎಂ ಸಿ ಪಿ ಪಿ ಕಾಲೇಜು ಹೋಗ್ಮ. ಹಾ.
ಹ ನಾವೇ ಬೇಕಾದ್ರ
ಇಸನ್ಮಗ ಎಮ್ ಸಿ ಕಾಲೇಜೆ.
ಅಲ್ಲಿ ಫಾರ್ಮಾ ಕಾಲೇಜ್ ಎಷ್ಟಾವ್ ಅಲ್ರೀ.
ರಿ ಎಚ್ಡಿಟಿ ಬಯೋಫಾರ್ಮಾಸ್ಯುಟಿಕ್ಸ್.
ಕ್ವಾಲಿಟಿ
ಸಾಲಿಡ್ ಸೆಮಿ ಸಾಲಿಡ್ ಎದ್ರಾಗ ಬರ್ತತೆ.
ಹಾಲಿಡ್ ಸೆಮಿ ಸಾಲಿಡ್ ಸೂಟಿಂಗ್ಸಾಗ್ ಬರ್ತದ.
ತರ್ಟಿನ್.
ಹೆಂಗೆಂಗ ಮಾತಾಡೀರಿ ಎಲ್ಲ ನೆನಪಾಯ್ ಆಯ್ತ್ ನೋಡ್ ಕಟ್ ಮಾಡಿ ಮತ್ತೆ ಮಾಡ್ ಲೆ ಕಟ್ ಮಾಡ್ ಮಾಡ್ಲೆ.
ಹ ಕಟ್ ಮಾಡ್ ರಿಫ್ರೆಶ್ ಮಾಡ.
ಜಲ್ದಿ ಬೇಗ.